ಮಾಡ್ತಾದ್ರಬ್ರು
ಬ್ರೋ ಹಿಂಗೆ ಯೋಚನೆ ಮಾಡ್ತಾ ಇದೀನಿ ಬ್ರೊ ಕೂತ್ಕೊಂಡು
ಹಾ ಯಾದ್ರ ಬಗ್ಗೆ ಬ್ರೋ.
ಬ್ರೊ ಅದೇ ಹಸು ಫಾರ್ಂ ಮಾಡಿದ್ವಿ ಅದ್ರ ಬಗ್ಗೆ. ಯೋಚನೆ ಮಾಡ್ತಿದರು ಹಸನಾರು ಚೇಂಜ್ ಮಾಡ್ಬೇಕಾ ಅಥವಾ ಹಸುವನಾರು ಬೇರೆ. ತಾರಾನಾ.
ಹಾ ಹ್ಮ ಬ್ರೋ ನಿಮ್ಮಲ್ಲಿ ಯಾವ್ಯಾಗ ಬ್ರೀಡಿದಾವ ಬ ಹಸುಗಳು
ಅಮ್ಮ ಮಾಮೂಲಿ ಇಬ್ರು ಹೆಚ್ ಎಫ್ ಇದೆ ಜರ್ಸಿ ಇದೆಲ್ಲ ಅಾಲ್ ಕೂಡ ಇಟ್ಟೀಬ್ರು ಈಗ
ಹಾ ಅವರು ನಮ ನಮ್ದು ಹಸು ಫಾರ್ಮಿಂಗ್ ಇದೆ
ಹೌದ ಬರು
ಹ ಬ್ರೋ ನಾವು ಎಚ್ ಎಫ್ ಯೂಸ್ ಮಾಡ ಎಚ್ ಎಫ್ ಇದೆ ಜರ್ಸಿ ಇದೆ ಮತ್ತೆ ಗಿರ್ ಅಂತ
ಹಾ ಬ್ರೋ ಗೀರ್ತಲಿ ಆ ಬ್ರೋ ಅದೇ ಅದನ್ ತರೋಣ ಅಂತ ಯೋಚನೆ ಮಾಡ ಇದ್ರ ಒಂದು ಸ್ವಲ್ಪ ತಗ್ದಾಕಿ ಗೀರ್ನ ತರೋ ಅಂತ ಯೋಚನೆ ಮಾಡ್ತಾ ಇದ್ವಿಬ್ರು
ಹ ಮಾಮಲಿ ಎಷ್ಟ ಎಷ್ಟು ಲೀಟ್ ಹಾಲ್ ಕೊಡ್ತೋಗ್ರು ನಿಮ್ಮ ಹಸುಗಳು
ಬ್ರೋ ನಮ ಎಲ್ಲ ಒಂದು ಹತ್ತುತ್ತು ಲೀಟರ್ ಕೊಡ್ತವೆ ಅದತ್ತು ಹದ್ನೈದು ತತ್ರ ಕೊಡ್ತವೆ
ಹಾ ಹಾ ಹ
ಅದೇ ಅವರು ಅದಕ್ಕೆೇ ಅವರು ಚೇಂಜ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ
ಹಾ ಎಷ್ಟಾವ ಒಬ್ರು ಟೋಟಲ್ ನಿಮ್ಮಲ್ಲಿ
ನಮ್ಮವಾ ಈಗೊಂದ್ ಐವತ್ ಆಗಿದಾವ ಬಬ್ರಸು ಎಲ್ಲಾ ತಗೊ ಬಂದಿರ ಯಾವ ಏನ್ ಮೆ ಕರಗಳಲ್ಲ ಎಲ್ಲ ಸುನೆ ತಗೊಂದಿರಲ್ ಬ್ರರು ಇವತ್ತು ಒಂದ ಅದ ಕ ಗಳೆಲ್ಲ ಇದಾವ್ರರು ಎಲ್ಲರದ್ದ ಒಂದೊಂದು ಕರ ಇದೆ ಎಲ್ಲ ಹಾಲು ಕೊಡ್ತಿದ್ದಾವೆ ಕರ್ಗಳುಗಳೆಲ್ಲ ಏನ ಚಿಕ್ಕವು ಅದರು ಹೊಸಗಡ ಬ್ರಾಸೀಡು ಮಾಮಲಿ ಬೂಸ ಇಡ್ತೀವಬ್ರು ಆಮೇಲೆ ಅದರದ್ದು ಸೊಪ್ಪು ಬರ್ತಲ್ಲಬ್ರು ಬೂಸ ಸೊಪ್ಪು ಅದೆಲ್ಲ
ಹಾ ಹಾ ಹಾ ಹಾ ಹಾ
ಅದರದ್ದು ತರಿಸಿಬಿಟ್ಟು ಅದನ್ನು ಹಾಕ್ತೀವಿಬರು
ಅಲ್ಲಬ್ರು ಎಷ್ಟ್ ಟೈಮ್ ಕೊಡ್ತೀರಬ್ರು ಫೀಡು
ಫೀಡ ಅವರು ಬರು ಅಂದರೆ ನಾವು ಯಾವ ಥರ ಮಾಡ್ಕೊಂಡಿವವಿ ಅಂದರೆ ಈಗ ಕೆಲವೊಂದು ಫಾರಂಲ್ಲಿಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ ಅಂದರೆ ಫುಲ್ ಕೊಡುಗೆ ಕಟ್ಟಿರ್ತಾರಲ್ಲಬ್ರುದು ಫಾರ್ಮ್ ಫುಲ್ಲು ಆ ಫಾರ್ಮಲ್ಲೇ ಬಿಟ್ಟಿರ್ತಾರೆ ಒಬ್ರು ಅಂದ್ರೆ ಒಂದ್ತ್ರ ಕಟ್ಟಿ ಬಿಟ್ರೆ ಇಲ್ಲಾಂದ್ರೆ ಒಂದ್ ಕೆಜಿ ತರ ಒಂದೊಂದ್ ಹಸು ಒಂದೊಂದ್ ಕೆಜಿ ಮಾಡಿ ಹಂಗೆ ಬಿಟ್ಟಿರ್ತಾರ ಅವ್ರ ಆತರ ಹಂಗೆ ಅ ಅಷ್ಟು ಅದ್ರೊಳಗೆ ಇರಬೇಕು ಅಂದ್ರೆ ಸರಿಯಗಲ್ಲ ಬಸುಗಳು ಅವೆಲ್ಲ ಒಂಥರ ಕಾಲ್ ಪೇನ್ ಬಂದಂಗ ಆಗುತ್ತೆ ಇದು ಇದು ಇದದು ಮಲ್ಕೊಂಡು ಮಲ್ಕೊಂಡು ಒಂಥರ ಎಲ್ಲ ಗುತ್ತೆ ಅಂದೂರ ನಾವು ಅದಕ್ಕೆ ಫುಲ್ ಒಂದು ದೊಡ್ಡ ಫೀಲ್ಡ್ ಮಾಡ್ಕೊಂಡಿವವಿ ಅಂದ್ರೆ ಹೊಲ ಆಯತಲ್ಲ ಬ್ರೋ ಹೊಲದಲ್ಲೇ ಮಾಡ್ಕೊ್ಂಬಿಟ್ಟಿ ಇಬ್ರು ಸುತ್ತ ಫುಲ್ ಕಾಂಪೌಂಡ್ ಕಟ್ಿಸಿ ದೊಡ್ಡದು ಒಂದು ಸೈಡಿಗೆ ಫ್ಮ ಮಾಡ್ ಕಣಿವ ಸುತ್ತ ಅಂದರೆ ಫ್ರಂಟಲ್ಲೆಲ್ಲ ನಾರ್ಮಲ್ಲ ಗ್ರೀನರಿ ಅಂದ್ರೆ ಹುಲ್ಲು ಬೆಳತಿದವರು ಅಂದ್ರರೆ ಸೊಪ್ಪ ಬೀಜ ಹಾಕಿದ್ವಿ ಹುಲ್ಲಿಂದು ಬೆಲ್ದಿದಬ್ರು ಅಲ್ಲಿ ಆಡ್ತ ಇರ್ತವೆ ಅಲ್ಲೇ ಮಲಗ್ತವಬ್ರು ಅವವು ಇಷ್ಟ ಇದ್ದೆ ಒಳಗ ಬಂದು ಮಲಗ್ತವೆಲ್ಲ ಇದ್ರೆ ಅವ್ರಗಡಡೆ ಮಲತವೆ ಫಾರ್ಮಲ್ಲೇ
ಹಾ ಹ ಬ್ರ ನಮ್ದ್ ಯಾವತರ ಮಾಡಿದ್ದೀವಿ ಅಂದ್ರ ನಾವು ಹಾ ಒಂದ್ ಎರಡು ಸೋಕ್ ಮಾಡಿದ್ವಿ ಇಬ್ರು
ಯಾವ್ಥರ ಒಬ್ಬರು
ಆ ಒಂದ್ ಸೈಡ್ ಅಲ್ಲಿ ಮಾಮೂಲಿ ಹಾ ಕೊಡ್ತವಲ್ಲ ಆ ಆಕ್ಲುಗಳ ಇರಂಗೆ ಇನ್ನೊಂದ್ ಸೈಡು ಮಾಮೂಲಿ ಕರುಗಳು ಮಾಮಡಿ ಹಾ ಕೊಡ್ಲೇ ಇಲ್ತ ಇರ್ತಕ್ಕಂಥ ಅವನು ಒಂದ್ಸಟ ಕೂಡ್ತೀವಿ ಬ್ರೋ ಹ ಅದ್ರಿಂದ ನಮಗೆ ಏನ್ ಯೂಸು ಅಂದ್ರೆ ಈಗ ಆ ಕುರಿ ಎಲ್ಲ ಹಾ ಕರೋದು ಅದಕ್ಕೆ ಫೀಡ್ ಇಡೋದು ಅದೆಲ್ಲ ಒಂದ ಸ್ವಲ್ಪ ಜಾಸ್ತಿ ಕೇರ್ ಮಾಡ್ಬೇಕು ಲ್ಲ ಅವರು ಆದ್ ಕೊಡೋದಕ್ಕೆ ಹಾ ಆ ತರ ಬಂದಬಿಟ್ಟು ಅದ ಹ ಆಳ್ಕಡೋದಕ್ ಒಂದ್ ಸ್ವಲ್ಪ ಜಾಸ್ತಿ ಕೇರ್ ಮಾಡಬಿಟ್ಟು ಇವ್ನಿಂಗು ಎರಡು ಟೈಮ್ ಫೀರ್ ಕೊಟ್ಟು ಹ ಹಾಲು ಕರೆದು ಅದ್ರ ಡೈಗ್ ಹಾಕ್ಬಿಟ್ಟು ಆಮ್ಯಕಿಿಂದ ಅ್ರಗ ಇನ್ನೊಬ್ಬರು ಮಾಮೂಲಿ ಕೈಯಲ್ಲ ಅಂತೂ ಕರೆಯಕ್ ಆಗಲ್ಲ
ಹಾಗಲ್ಲಬ್ರು ಹಾಲು ಕೊಡಲು ಕರಕ್ಕೆೆ ಆಲ್ಲ ಮಿಷಿನ್ ಅಂತತ್ರ ತರಲೇಬೇಕುೊಬ್ರು
ಹಾರರು ಅದೊಂದ ಮಿಷಿನ್ ಅಂತ ತಂದವಿ ಆ ಮಿಷಿನ್ಲ್ಲಿ ಒ ಮಿಷ ನಮ್ಮಲ್ಲಿ ಒಂದು ನಾಲ್ಕು ಇದ್ದಾವೆ ನಮ್ಮ ಎಲ್ಲರು ಒಂದ್ ನಲ್ವತ್ ಇದಾವೆ ಒಂದ ಇಪ್ಪತ್ತಿನ ಜರ್ಸಿ ಇದ್ದಾವೆ ಒಂದ್ ಹತ್ತು ಎಚ್ ಎಫ್ ಇದ್ದಾವೆ ಇನ್ನೊಂದತ್ತು ಗೀರ್ ವಸ್ತಾ ತಳಬರು ಅದು ಜೆನ ಪ್ರೊಡಕ್ಷನ್ ಹ ಹ
ಗೀರ್ ತಳಿದು ಆದೆಲ್ಲ ಯಾವತರ ಒಬ್ರು
ಒಬ್ರು ಅದು ಆಲ್ಮೋಸ್ಟ್ ಅಲ್ಲೂ ಹಾಲಗಿನ ಇದು ಬರುತ್ತಲ್ಲ ಒಬ್ರು ತುಪ್ಪ
ಹಾ ತುಪ್ಪ
ಹ ಅದು ಮಾತ್ರ ಎವಿ ರೇಟ್ ಬರು ಅದು ಪರ್ ಲೀಟರ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಆಗುತ್ತ ಬ್ರೋ
ಆಲಿಗ
ಹಾ ಬ್ರೋ ತುಪ್ಪ ಅಲ್ಲ ಬ್ರೋ ತಾಲಿಗೆಲ್ಲ ಬ್ರೋ ತುಪ್ಪ ಕಷ್ಟ ಆಗುತ್ತೆ ಬ್ರೋ
ಹಾಲಂದ ರೇಟ್ ಹೆಂಗಿದವರು ಗೀರು ತೊಳಿದು ಒಂದುಟರಿಗೆ
ಮಾಮೂಲಿ ಬೇರೆ ಸ್ಟೇಟ್ ಲ್ಲಲ್ಲಾ ಒಂದ್ ಪರ್ ಲೀಟರ್ ಟೂ ಹಂಡ್ರೆಡ್ ಇದೆವರು
ಹಾ ಕರ್ನಾಟಕ ಅಲ್ಲ ನಾಮ್ ಸ್ಟೇಟ್ ಅಲ್ಲಲ್ಲ ಹೆಂಗಗೆ ಅವರು
ನಮ್ ಸೇಟ್ಲ್ಲಿ ಏನಿರಬ್ರು ಅದು ನಮ್ ನಮ್ಮಲ್ಲಿ ಯಾವ ತರ ಮಾಡ್ತಾರೆ ಮಾಮೂಲಿ ನಾವು ಡೈರಿಗೆ ಹಾಕೋದ್ರಿಂದ
ಹ
ಫ್ಯಾಟ್ ಮೇಲೆ ಡಿಪೆಂಡ್ ಮಾಡ್ತಾರಬ್ರು ಅಲ್ಲಿಂದ ರೇಟ್ ಎಲ್ಲ
ಹಾ
ಹಾ ಆ ಆಗ್ಬಿಟ್ಟು ಅಷ್ಟೇ ನಾವು ಒಂದ ಪರ್ ಲೀಟರ್ ಒಂದ್ ಫಾರ್ಟಿ ರುಪೀಸ್ ಇಲ್ಲ ಫಿಫ್ಟಿ ರುಪೀಸ್ ಅಯ ಎಷ್ಟ ಬ್ರೋ
ಕಡಿಮೆ ಏನಿಲ್ಲ ಒಬ್ರು ಹಂಗಾದ್ರೆ ಬೇರೆ ಸೈಟಿಗೆ ಹೋಲ್ಸಿದ್ರೆ ನಮ್ ಸ್ಟೇಟ್ ಅದ್ ಗೀರ್ ತಳಿ ದಾಲಂದು ರೇಟ್ ಕಡಿಮೆ ಆಗ್ಲಿಲ್ವಾ
ಹ ಅವರು ರೇಟ್ ಕಡಿಮೆ ಇದೆ ಅಂದ್ರೆ ಆ ಕಡೆ ಸೈಡ್ ಒಂದ್ ಸ್ವಲ್ಪ ಜಾಸ್ತಿ ಜನ ಯೂಸ್ ಮಾಡ್ತಾರೆ ಅವರು ಅದ್ರದ್ದು ಅದ್ರಲ್ಲ ತುಪ್ಪ ಆಗ್ಬೇಕು ಅದ್ರನ್ನ ಯೂಸ್ ಮಾಡ್ಕೊಂಡಿರ ಪ್ರಾಡಕ್ಟ್ ಐಟಮ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ
ಹಾ
ಹಂಗ ಆಗ್ಬಿಟ್ಟುರ ರೇಟ್ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಬ್ರರು ಕಡೆ ಸೈಡು ನಮ್ ಸೈಡ್ ಹೆಂಗ ಗೊತ್ತಾ ಈಗ ಹಾಲ್ ಕೊಟ್ರು ಹಲ್ ಎಲ್ಲ ಯಾವ್ಯಾವ ತರ ಹಾಲ್ಡ್ತಲ್ಲ ಅಷ್ಟ ಮಿಸ್ ಮಾಡಬಟ್ಟು ಒಂದ ಡೈರಿ ಫಾರ್ಗೆ ಹಾ ರಲ್ಲ ಹಂಗ ಆಗ್ಬಿಟ್ಟು ಅಷ್ಟೇ ಹೆಂಗ ಕಡಿಮೆ ಅವರು
ಹ ಅಂದ್ರೆ ನೀವು ಈಗ ಎಚ್ ಎಫ್ ಇಂದ ಸಪ್ರೇಟ್ ಆಗ ತುಂಬ್ತೀರ ಅವರು ಕಾನೋ ಎಲ್ಲ ಹಾಕ್ ಸಬ್ಸಪ್ರೇಟ್ ಆಗಿ ತುಂಬ್ತಾರೆ ಎಲ್ಲ ಮಿಕ್ಸ್ ಮಾಡ್ತೀರಾ
ಇಲ್ಲಬ್ರು ಅದಕ್ ಹಂಗೆ ಸಪ್ರೇಟ್ ಅನ್ ಮಾಡ್ಬೇಕು ಅಂದ್ರೆ ನಾಲ್ಕ ಐಧು ತಗೊಂಡ ಹೋಗಬೇಕು ಅದನ್ನ ತಗೊಂಡ್ ಹೋಗ ಹ ತುಂಬಾ ದೂರ ಆಗದ್ರಿಂದ ಡೈರಿ ಸುಮ್ಮನೆ ಸಮಸ್ಯೆ ಎಲ್ಲ ಬ್ರೋ ಅದು ಹಂಗಗ್ಬಿಟ್ಟು ಇಪ್ಪತ್ ಇಲ್ಲಬ್ರು ಒಂದು ನಲ್ವತ್ ಲೀಟರ್ ಎರಡು ಕ್ಯಾನ್ ಇದೆ
ಹಾ
ಹ ಅವೆರಡು ತಂಬ್ಬ ಬಿಟ್ರೆರಡು ತುಂಬಬುತ್ತೆ ಅವೆರಡು ತುಂಬ ಆದ್ಮೇೆ ಒಂದಿ ಇಪ್ಪ ಲೀಟರ್ ಒಂದು ಕ್ಯಾನ್ ಇದೆ ಅದೊಂದ ಸದಾ ಆಗುತ್ತೆ ಬೋಪರ್ ಈವ್ನಿಂಗ್ ಅಂದ್ರೆ ಒಂದ್ ಸಿಕ್ಸ್ಟಿ ಹಾಗ್ತೀನಿ
ಹ
ಮತ್ತೆ ಮಾರ್ನಿಂಗು ಜಾಸ್ತಿ ಆಗುತ್ತ ಅವರು ಏಟೀನ್ ಇಯರ್ ಬರುತ್ತೆ ಮತ್ತ ಹ ಬ್ರೋ ಒಂದು ಆಟೋ ಒಂದಿದೆ
ಹ ನಮ್ದು ಆ ಥರ ಎಲ್ಲ ಬರು ನಾವೆಲ್ಲ ಆತರ ಮಾಡಿಲ್ಲ ಬ್ರೋ ನಮ ಬೇರೆ ಥರ ಮಂಂತೆೆ ಅಂತು
ಮತ್ತೆ ಯತ್ರಬ್ರು ನಿ್ದು
ಈಗ ಅಲ್ಲಿಂದ ಆಟೋ ಬರುತ್ತೆ ಗೊತ್ತ ಅವರು ಅಂದ್ರೆ ವಿತ್ತು ಟ್ಯಾಂಕರ್ ಬರುತ್ತಲ್ಲ ಅದರಲ್ಲಿಯ ಸೇಮ್ ೀ ಟ್ಯಾಂಕರ್ ಹೆಂಗ್ ಬರುತ್ತೋ ಮಿಲ್ಕ್ ಟ್ಯಾಂಕರ್ ಅದೇ ತರ ಆ ಆಟೋದು ಬರುತ್ತಲ್ಲ ಒಬ್ರು ಚಿಕ್ಕದು ಸಿಟಿಯಲ್ಲೆಲ್ಲಿ ಯೂಸ್ ಮಾಡ್ತಾರಲ್ಲ ಒಬ್ರು ವಾಟರ್ ಟ್ಯಾಂಕರ್ ಅಂತ ಆಟೋದಲ್ಲಿ ಆ ತರದ್ದು ತಗೊಂಡ್ ಬಿಟ್ಟು ಅದ್ರಲ್ಲಿ ನಾವು ಫುಲ್ ಒಳಗಡೆ ಟ್ಯಾಂಕ್ನ ಮಾಡಿಫೈ ಮಾಡ್ಿಸಿದರು ಅಂದರೆ ಎರಡು ತಳಿ ಆಗ್ಲಿದ್ವಲ್ಲ ಆದದರೆ ಮಿಡದಲ್ಲಿ ಕ ಕಂಪಾರ್ಟ್ಮೆಂಟ್ ಥರ ಮಾಡಿಸಿ ಸಬ್ಸಪ್ರೇಟ್ ಮಾಡಿಸ್ಬಿಟ್ಟು ಮಾಡಬರು ಅಂದ್ರೆ ನಮದು ಡೈರೆಕ್ಟ್ ಟ್ಟು ್ಯಾಕ್ಟರಿ ಹೋಗ ಕೊಡ್ತವಿಿರಾಲಲ್ಲ
ಹಾ ಹಾ ಹಾ ಹಾ ಹಾ ಹಾ
ಕ ಬ್ರೋ
ಅ ರೇಟ
ಬ್ರೋ ನಮ್ದೊಂದುೇಟ್ ಎಲ್ಲ ನೋಡಿದ್ರೆ ಚೆನ್ನಿದ ಬ್ರೋ ನೀವ್ ಹೇಳಿದ್ದಿಕ್ ನೋಡಿದ್ರೆ ನಮ್ಮದು ಡು ಫ್ಯಾಕ್ಟ್ರಿ ಹೋಗುತ್ತಲ್ಲ ಆಟೋ ಡಿಸೆಲ್ ಎಲ್ಲ ಅವ್ರರು ಅವರೇ ನೋಡ್ಕೊಂತಾರೆ ಅವರು ಆಟೋದ್ದು ಹಾಲಗ್ ಬಂದ್ಬಿಟ್ಟು ಪರ್ ಲೀಟರ್ ನಾರ್ಮಲ್ ಐತಿ ಎಚ್ ಎಫ್ ಎಲ್ಲ ಆದರೆ ಫಿಫ್ಟಿ ಫಿಫ್ಟಿ ಫೈ್ ಹೆಂಗಾಗುತ್ತೆ ಜರ್ಸಿದ ಆದ್ರೆಷ್ಟ ಆಯ್ತ ಸಿ ಸಿಟ ಅದ ಹತ್ರ ಹೋಗುತ್ತೆರಡುವ ಅರೆ ಫ್ಯಾಟ್ ನೋಡ್ದ ಫ್ಯಾಟ್ ಎಲ್ಲ ಚೆನ್ನಾಗಿತ್ತು ಅಂದ ಚೆನ್ನಾಗಿ ಹೋಗುತ್ತೆ ಪ್ರೃದ್ಧ ಒಂದೇ ರ ಇಟ್ ಇಲಲ್ಲಬ್ರು ಒಂದು ರೂಪಾಯಿ ಎರಡು ರೂಪಾಯಿ ಒಂದ ಐದು ರೂಪಾಯಿ ಹತ್ತದ್ರೆ ಚೇಂಜ್ ಆಗ್ತಿರುತ್ತೆರು ನಮ್್ದ ಅದೇ ಫ್ಯಾಕ್ಟ್ರಿ ಹಾಕ್ತಿವಲ್ಲ ಒಂಚೂರು ಡೈರೆಕ್ಟ್ ಅಲಿಗೆ ಕೊಡ್ತಿೀವಲ್ಲಾ
ಹ್ಮ್ ಹ್ಮ್ ಅಲ್ಲ ಬ್ರೋ ನಿಮ್ದೇ ಬೆಟಾರಲ್ಲ ಬ್ರೋ ತಮಗೆ ಮೈಂಟೆನೆನ್ಸು ಕಡಿಮೆ ಆುತ್ತೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ನಿಮ್ದೆ ಓನ್ ವೆಹಕ್ಲ್ಲಿ ಇರದ್ರಿಂದ ಎಸ್ಟಾ ಚಾರ್ಸ್ ಕೂಡ ಕಟ್ಟಂಗ ಇರಲ್ಲ
ಹಾ ಬ್ರೋ ಓನ್ ವೇಕಲ್ಲ ಬಟ್ ಅವರುಂದ್ರೆ ಅವ್ರ ನೋಡ್ಕೊಂತೀವಿ ಅಂತ ಹೇಳಿದ್ರು ರಿಸಲ್ಟ್ ಅ್ರ ಈಗ ಅವ್ರದು ಈಗ ನಾವು ಅಂದ್ರೆ ಜಾಸ್ತಿ ಹಸೂರದಿಕ್ಕೆ ಹತ್ತತ್ರಂದ ಇ ಹಸು ಎಲ್ಲಾ ಕೊಡ್ತವೆ ಒಬ್ರು ಒಂದ ಮೂವತ್ತ ನಲ್ವತ್ತು ಹಸು ಕೊಡ್ತವೆ ಹತ್ತತ್ರ ಒಂದಂದು ಇನ್ನೂರು ಲೇಟ್ ಆಲತ್ತತ್ರ ಆಗುತ್ತಲ್ಲಾ ನೂರ ಐವತ್ತರಂದ ಇನ್ನೂರ ಹತ್ತ ಹತ್ರರ ಆಗುತ್ತೆ ಅದಕ್ಕೆ ಸುಮ್ಮನೆ ನೀವು ಡೈರಿ ಹಾಕೋಬೋದು ಡೈರಿ ಡಿಲರ್ ಕೊಟ್ಬಿಡಿ ಅಂತ ಹೇಳ್ರು ನಾವು ಕಳ್ಸ್ಕೊಡ್ತೀವಿ ಅಂತೇಳಿದ್ರುವಲ್ಲಾರಿ ನಾನು ನಾವೇ ಬೇಡ ಅಂದ ಅಂದ್ರೆ ಅಲ್ಲಿ ತರ ಸಪ್ರೇಟ್ ಇರ್ಲಿ ಅಂತ ಅಂದ್ರೆ ಅವರು ಒಂದೊಂದು ೋ ಒನ್ಂತರ ಯೂಸ್ ಮಾಡ್ಕೊಂತಾರಂತಬ್ರು ಸ್ವೀಟಿಗೆ ಒಂದಾಲು ಮೊಸರಿಗೆ ಒಂದಾಲು ಸಪ್ರೇಟ್ ಯೂಸ್ ಮಾಡ್ಕಂತೀವಿ ಅಂತ ಹೇಳಿದ್ರಲ್ಲಾ ಅದ್ಕ್ಕೆ ಕಂಪಾರ್ಟ್ಮೆಂಟ್ ತರ ಮಾಡ್ ಕಂಜ ಬುಾತ
ಹಾ
ಅದ ಅಲ್ಲೆಲ್ಲ ಸಬ್ ಸಪ್ರೇಟ್ ಮಾಡಿ ಕಳ್ಸ್ಕೊಡ್ತವರು
ಎಲ್ಲರು ನಮ್ದು ಅದೇ ತರ ಮಾಡ್ಬೇಕು ಅದು ಕಂಪಾರ್ಟ್ಮೆಂಟ್ ಅದೆಲ್ಲ ಮಾಡತೀನಿ ಅಂದ್ರದ್ ಇದು ಆಟೋದಲ್ಲಿ ಅದಕ್ಕೆ ಜಾಸ್ತಿ ಖರ್ಚಾಗುತ್ತೊಬ್ರು
ಇಲ್ಲ ಬ್ರೋ ನಿಲ್ಲ ಮಾಮೂಲಿ ಟ್ಯಾಂಕರ್ ಬರುತ್ತೆ ಅದರಲ್ಲಿ ಜಸ್ಟು ಬ್ಯಾಕ್ ಸೈಡ್ ಮಾತ್ರ ಒಂದು ವ ಇರುತ್ತೆ
ಹಾ
ಔಟ್ಲೆಟ್ಗೆ ಅದರಲ್ಲೇ ನಾವೇಏನು ಮಾಡೀವಿ ಎರಡು ಅದು ಬ್ಯಾಕಂದು ವಾಲ್ ಇರುತ್ತೆ ಅದನ್ನ ತಗಸ್ಬಿಟ್ಟು ಅದನ್ನ ಪ್ಯಾಕ್ ಮಾಡ ಮಾಡಿಸಿಿ ಅಂಡರ್ ಟ್ಯಾಂಕ್ ಅಂಡರಲ್ಲಿ ಮಾಡ್ಸ ಬೋ ವಲ್ನ
ಹ್ಮ್ ಹ್ಮ್ ಹ್ಮ್
ಎರಡು ಕಡೆನುವಾ
ಹಾ
ಅಂದರೆೆ ಆಲ ಅಂದರೆ ಕಂಪಾರ್ಟ್ಮೆಂಟ್ ಮಿಡಲಲ್ಲಿ ಒಳಗಡೆ ಒಂದು ಫು ವೆಲ್ಡಿಂಗ್ ಎಲ್ಲ ಮಾಡಿಸಿ ಕಂಪಾರ್ಟ್ಮೆಂಟ್ ಮಾಡಿವವಿ ಈ ಕಡೆ ಆ ಕಡೆ ಮಿಕ್ಸ್ ಆಗಂಗಿಲ್ಲ ಆ ಕಡೆ ಈ ಕಡೆ ಮಿಕ್ಸ್ ಆಗಂಗಿಲ್ಲ ಅವ್ರ ಫುಲ್ ಕವರ್ ಆಗಿರುತ್ತೆ ಎರಡಕ್ಕೂಡರ್ ಇರುತ್ತೆ ಮತ್ತಬರು ಮೇಲುಗಡೆ ಕ್ಯಾಪು ಅಗಡೆ ಕ್ಯಾಪ್ ಓಪನ್ ಮಾಡಿಬಿಟ್ಟು ಆಲ್ ತಿಲ್ ಮಾಡ್ಬೇಕು ಎರಡು ಆ ಫಿಲ್ ಮಾಡಿದ್ರ ನಲ್ಲಿ ಹೋಗಿ ಸಪ್ಲ ಮಾಡ್ಬೇಕಾದ್ರೆ ಕೆಳಗಡೆ ಅಂಡರ್ ವಾಲ್ ನ ಓಪನ್ ಮಾಡಿಬಿಟ್ಟು ಓಪನ್ ಮಾಡಿದಾಗೆ ಪ್ರೆಸರ್ ಬರುತ್ತೆ ಅವರು ಇನ್ನೂ ಫಾಸ್ಟಾಗಿ ಮಾಡ್ಬೇಕಂದ್ರೆ ಅವ್ರು ಅಂದ್ರೆ ಅವ್ರದ ಇರುತ್ತಲ್ಲ ಮಿಷಿನ್
ಹಾ ಹಾ
ಅದು ಬಾಲಿ ಮಿಷನ್ ಹಾಕ್ಬಿಟ್ಟು ಬೇರೆ ಕಲೇರ್ ಮಾಡ್ಕಂತಾರೆ ಅವರು
ಹಾ ಹಾ ಹಾ ಬ್ರ ಇನ್ಕಮ್ ಎಲ್ಲ ಹೆಂಗಿದೆ ಬರೋ ಪರ್ ಮಂತ್ ಹ
ಪರ್ ಮಂತು ನಮ್ದು ಹತ್ತತ್ರಿ ಅಂದರೂ ಒಂದು ಒನ್ ಒನ್ ಪಾಯಿಂಟ್ ಫ ಫೈವ ಟು ಟೂ ಲ್ಯಾಕ್ ಹತ್ತದ್ರೆ ಹೋಗುತ್ತೆ ಅಂದರೆ ಮೇಂಟೆನೆನ್ಸ್ ತೆಗ್ದ ತೆಗ್ದಿಲ್ಲ ಅವರು ಹಂಗೆ ಎಲ್ಲ ಸೇರಿ ಹಂಗೆ ಹಸದು ಛದ ಬರುತ್ತೆ ಇ ಬರು ಮೈಂಟೆನೆೆನ್ಸ್ ತತ್ರ ಒನ್ ತರ್ಟಿ ಹಂಗ್ ಬರುತ್ತೆ ಬ್ರ ಒನ್ ಲ್ಯಾಕ್ ಮೇಲೆ ಆಗುತ್ತೆ
ಹಾ ಅಲ್ಲ ಬ್ರೋ ಇನ್ನು ಒಂದು ಫಾರ್ಟಿ ಟು ಸೆವೆಂಟಿ ತೌಸಂಡ್ ಉಳಿಯತಾರ ಬ್ರೋ ನಿಮ್ಗೆ
ಫಿಫ್ಟಿ ಸಿಕ್ಸ್ಟಿಏನ್ ಮುಡುತ್ತೆ ಬೋ
ಹಾ ಸಾಕಲ್ಲಬ್ರು ಪರ್ ಇಯರ್ ಸಿಕ್ಸ್ ಲ್ಯಾಕ್ ಆಯ್ತು ಮತ್ತೆ ಎಕ್ಸ್ಟ್ರಾ ಗೊಬ್ಬ್ರ ಗಿಬ್ಬ್ರ ಎಲ್ಲ ಅದು ಕೂಡ ಉಳಿಯುತ್ತೆ
ಹಾ ಬರು ಅದು ಎಲ್ಲ ನಾವು ಸೇಲ್ ಮಾಡ್ತೀವರು ಅದು ಲೋಡಿಗ್ ಇಷ್ಟು ಅಂತ ಸೇಲ್ ಮಾಡ್ತೀವಿ
ಹಾ ಅದ್ ಹೆಂಗಿದೇ ಬರು ಲೋಡು
ನಮ್ದು ನಮ್ ಸೈಡ್ಬ್ರು ಈಗ ವಸ್ಎಲ್ಲ ಚನ್ನಿದಾವಲ್ಲ ಒಳ್ಳೆ ಮೈಂಟೈನ್ಸ್ ಮೈಂಟೈನ್ ಮಾಡಿರದ ಕೆಲಸಗ ಒಬ್ಬ್ರಲ್ಲ ಒಂದ್ ಆಟ್ಟಟನ್ ಕೇಳಿ್ರ ಒಂದೊೋಗೆ
ಹಾ ಸರಿ ಬ್ರೋ ಇನ್ನೊಂದ್ಸತಿ ಕಾಂಟ್ಯಾಕ್ಟ್ ಮಾಡ್ತೀನಿ ಬರು ಮೊ ಇನ್ಫಾರ್ಮೇಶನ್ ನಗೆ ಓಕೆ ಬರು
ಹಾ ಸರಿ ಇದ್ರೆ ಕಾಲ್ ಮಾಡಿಬ್ರೋ ಎಲ್ಲ
ಹಬ್ರಬ
ಹ್ಮ ಹ್ಮ ಹ್ಮ ಹ ಹ್ಮದ ಪೇ ಹ ಹ ಹ ಪೇ ಹಡು
ಹ